ಹೇಳಿ
ನನ್ನ ಗೆಳತಿ ಕರೆೇ ಮಾಡಿದ್ಲು ಅವ್ರ ಜೊತೆ ಮತ್ತೆ ಮಾತಾಡ್ತಾ ಇದ್ದೆ
ನನ್ನನ್ ನೆನಪ ಮಾಡ್ಕೊಂಡ್ರ
ಹ್ಮ್ ನಿಮನ ಮರಿಯಕ್ ಆಗುತ್ತಾ ಯಾವಾಗ್ಲೂ
ಏನಪ್ಪ ಸುಮ್ಮನೆ ಮಾತಿಗಷ್ಟೇ ಹೇಳ್ತೀರಾ ನೀವು
ಮಾತಿಗೇನು ಇಲ್ಲಪ್ಪಾ ಸುಮ್ನೆ ಯಾರ್ ಹೇಳ್ತಾರೆ ಮಾತಿಗೆ ಇದ್ರೆ ತಾನೆ ಹೇಳಕ್ಗುತ್ತೆ ನಿಮ್ಮನ್ನೆಲ್ಲಾ ಮರೆಯಕ್ ಕಾಗುತ್ತಾ ಜೀವನದಲ್ಲಿ ಒಂದ್ ಭಾಗ ನೀವು
ಅಯ್ಯೋ ದೇವರೇ ನೀವ್ ಈ ತರ ಎಲ್ಲಾ ಮಾತಾಡ್ಬೇಡಿ ನನಗೆ ಮುಜುಗಾರ ಆಗ್ತದೆ
ಮುಜ್ಗರ ಆಗುವಂತ ಮಾತ್ ನಾನ ಏನು ಹಾಡಿಲ್ವಲ್ಲಾ
ಹಾ ಆಡುದ್ರಲ್ಲ ಈಗ
ಏನ್ ನಾನು ಸುಮ್ನೆ ಹೇಳ್ದೆ ಅಷ್ಟೆ ನೀವು ನ ಈಲ್ಲಾ ಇವಾಗ ಒಂದ ಜೀವನ ಅಂದ್ರೆ ಎಲ್ಲಾರಿಗೂ ಅವ್ರ್ದೇ ಅವ್ರ್ದವ್ರ್ದೇ ಆದ ಒಂದೊಂದು ವ್ಯಕ್ತಿತ್ವ ಇರುತ್ತೆ ಒಬ್ರೊಬ್ಬರು ವ್ಯಕ್ತ್ ವ್ಯಕ್ತಿತ್ವಗಳು ಇಷ್ಟ ಆಗ್ತವೆ ಅವು ಹಾಗಗೆ ನೆನ್ಪಿನಲ್ಲಿ ಉಳಿಯುತ್ತವೆ ತಾನೆ ಅದೇ ತರ
ಹ್ಮ್ ಅಲ್ಲ ಹೇ ಮತ್ತಾ ನಾನು ಮಲ್ಕೊತೀನಿ ಈಗ
ನೀನು
ಕೇಳಿ ಆಯ್ತಾ
ಹಾ ಕೇಳ್ತೀನಿ ಹೇಳಿ ಹೇಳಿ
ಹ್ಮ ಹೀಗೇನೆ ನಮ್ಮ ಊರಲ್ಲಿ ಒಂದ ಒಬ್ರು ಒಂದ ಕುಟುಂಬ ಚೆನ್ನಾಗಿತ್ತು ಆಯ್ತಾ ಅವರು ಎಲ್ಲಾ ಹೂಡು ಕುಟುಂಬ ಅಂದ್ರೆ ಎಷ್ಟು ತಲೆಮಾರಿಗಳಂದ್ರೆ ಮೂರು ನಾಲ್ಕು ತಲೆಮಾರಿ ಹುಟ್ಟಿದ ಈಗ
ನಲ್ಲತ್ನೆ ತಲೆಮಾರುಗಳು ಒಂದೇ ಮನೇಲ್ಲ ಇದ್ರಾ
ಈಗ್ಲೂ ಇದ್ದಾರೆ ಅವರು.
ಅಪ್ಪಾ ಇಂತದ್ದು ನನ್ ಎಲ್ಲೂ ನೋಡಲೇ ಇಲ್ಲ ಇಷ್ಟು ಕೂಡು ಕುಟುಂಬ ಅದು ನಾಲ್ಕ್ಕು ತಲೆಮಾರಿನಿಂದ ಬಂದಿದೆ ಅಂತಂದ್ರೆ.
ಇಬ್ರು ದೊಡ್ಡ ದೊಡ್ಡ ಮಗಂಗೆ ಇಬ್ಬರು ಮಕ್ಳು.
ಹ್ಮ್ ಹ್ಮ್ ಇಬ್ಬರು ಮಕ್ಕಳು.
ಮಕ್ಕಳೇ ಇದ್ದರೆ ಹೌದ ಅವರಿಗುವೆ ಫಸ್ಟ್ ಮೊದ್ಲು ದೊಡ್ಡ ಮಗನ ಮದ್ವೆ ಆಯ್ತು
ಹಾ
ಆಗ ಚೆನ್ನಾಗೆ ಇದ್ರು ಎಲ್ಲಾನೂವ ಮನೆಯಲ್ಲಿ
ಹ್ಮ್
ಏನು ತೊಂದ್ರೆ ಇರ್ಲಿಲ್ಲ ದೊಡ್ಡ ಮಗಂಗೆ ಒಬ್ಬ ಮಗ ಆದ ಹಗ್್ಲೂನು ಕೂಡ ತೊಂದ್ರೆ ಇರ್ಲಿಲ್ಲ ಎಲ್ಲಾರೂ ಚೆನ್ನಾಗಿ ಒಗ್ಗೊಟ್ಟಾಗಿ ಇದ್ರು
ಹೌದಾ
ನನ್ ಮಗ್ಗಳು ಮಗ್ಗಳು ಅಂತ ಕರ್ಕೊಂಡು ಸೊಸೆ ಅತ್ತ ಮತ್ತೇನಾ ಹ ಅಮ್ಮ ಅಮ್ಮ ಅಂತ ಕರ್ಕೊಂಡು ಚೆನ್ನಾಗಿದ್ರು
ಹೌದೌದು ಹಂಗೆ ಇರ್ಬೇಕಲ್ವಾ
ಹಾ ಹಂಗಿದ್ರು ಮತ್ತೆ ಚಿಕ್ ಚಿಕ್ಕ ಮಗನ್ಗೆ ಮದ್ವೆ ಆಯ್ತು ಚಿಕ್ಸೋಸೇ ಬಂತು ಹಾ ಚಿಕ್ ಸೊಸೆ ಬಂದ ಆದ್ಮೇಲೆ ಹೆಂಗೆ ಅಂತೀಯ ಅವ ಹಾ
ಕಿರಿಕಿರಿ ಶುರು ಆಯ್ತಾ
ಕಿರಿ ಏನು ದೊಡ್ಡ ಜಗಳಾನೇ ಆಯ್ತು ಹೆಂಗೆ ಗೊತ್ತಾ ಈಗ ಮಾಮ ದೊಡ್ಡ ಮಗನ್ ಕಡೆ ಅತ್ತೆ ಚಿಕ್ಕಮಗನ್ ಕಡೆ
ಹಾ ಅದ್ ಹಂಗೆ ಆಗತ್ತೆ ಬಿಡಿ
ಹಾ ಆತರ ಇಬ್ರು ಬೇರೆ ಬೇರೆ ಆಗ್ಬಿಟ್ರು
ಅಯ್ಯೋ ಅಷ್ಟು ನಾಲ್ಕು ತಲೆ ತಲೆಮಾರಿಂದನ ಜೊತೆಗ್ ಬಂದು
ಹಾ ಇಬ್ಬರು ಸೊಸೆ ಬಂದುಬಿಟ್ಟು ಆತರ ಆಗ್ಬಿಡ್ತು
ಯಾಕೆ ಚಿಕ್ಸೋಸ್ ಚೆನ್ನಾಗಿರ್ಲಿಲ್ವಾ
ಚಿಕ್ಸಸೆ ಚೆನ್ನಾಗ ಇಬ್ರುೂ ಚೆನ್ನಾಗಿದ್ರು ಏನು ಅವಿಗೆ ಆ ತರ ಈಗ ಈಗ ಅವರು ಮಾವ ನಮಗ್ ಜಾಸ್ತಿ ನೋಡಲ್ಲ ಎಲ್ಲಾ ಅವ್ರಿಗೆ ಕೊಡ್
ಕಾಳಜಿ ಮಾಡಲ್ಲ ಅಂತ ಅವ್ರಿಗೆ ಯೋಚನೆ ಅನ್ಸುತ್ತೆ
ಹಾ ಯೋಚನೆ ಯೋಚನೆ ಬಂದು ದೊಡ್ಡ ದೊಡ್ಡ ಜಗಳಗಳೇ ಮಾಡ್ಕೊಂಡ್ರು ಮತ್ತೆ ಇವರು ದೊಡ ಮಗಂಗೆ ಇನ್ನೊಬ್ಬ ಮಗ ಹುಟ್ಟದ
ಹ್ಮ್
ಹಾ ಅವನ್ ಚಿಕ್ಕವನ ಇದ್ದ ಎರಡು ವರ್ಷ ಏನೋ ಇತ್ತು ಹ ಅವರು ಈಗನೆೇ ಅವರು ಆಗ ಇನ್ನ ಅವ್ರಗೆ ಮಕ್ಳಾಗಿರ್ಲಿಲ್ಲ ಯಾರಿಗೆ ಚಿಕ್ಕ ಮಗನಿಗೆ ಹಾ ಇವ್ರಿಗೆ ಎರನೇ ಮಗ ಆದ್ಮೇಲೆ ಅವ್ರಿಗೆ ಒಂದ್ ಪಾಪು ಆಯ್ತು
ಹ್ಮ್
ಹ ಆವಾಗ ಇವರು ಚಿಕ್ಕಮಗನ್ಗೆ ಎರಡು ವರ್ಷ ಇತ್ತು ಹಾಗ ಒಂದ್ ದಿನ ಅವನು ಚಿಕ್ಕ ಮಗ ಆಟ ಆಡ್ಕೊಂಡಿದ್ದ ಇದ್ದ ಹೊರಗಡೆ ಬೆಳಗ್ಗೆ ಅವ ಅಕ್ಕಾ ಏನ್ ಮಾಡೈತೆ ಅಡಗೆ ಮಾಡ್ಕೊಂಡ ಐತೆ ಮನೆಯಲ್ಲಿ ಅವ್ ಅಣ್ಣ ಹೊಲ್ದತ್ರ ಕೆಲ್ಸಕ್ ಹೋಗೈತೆ ಇನ್ನ ಒಂದ ದೊಡ್ಡವ್ನು ಎಲ್ಲ ಆಟಾಡಕ್ ಹೋಗ್ಬಿಟ್ಟವನೇ ಅವಂದ ಚಿಕ್ಕವ್ನು ಹಿಂಗೆ ಆಟ ಆಡ್ಕೊಂಡಿದ್ದ
ಹ್ಮ್
ಅವ್ರ ಮನೆ ಮುಂದೆ ಒಂದು ಚಿಕ್ಕದು ಹಸು ಇದು ಬೂಸ ಕುಡಿಯತ್ತಲ್ಲ ಆ ತರ ತೊಟ್ಟಿ ತರ ಒಂದ್ ಐತೆ ಚಿಕ್ಕದು ದೊಡ್ಡದೇನೆಲ್ಲ ಅದು ಪೂರ್ತಿ ಪಾಚಿ ಕಟ್ಟಿದೆ ಅದು ಹಸುಗೆನ್ ನೀರ್ ಕುಡಿಯಕ್ಕೆ ಆತರ ಎಲ್ಲಾ ಬಿಡ್ತಾರೆ ಅದನ್ನ ಅದು ಬಂಡೆ ಮುಚ್ಚಿದ್ರು ಅವತ್ತು ಅರ್ಧ ತೆಗ್ದಿದ್ರು ಆ ತೊಟ್ಟಿ ಇದು ಅರ್ಧ ತೆಗ್ದಿಟ್ಟವ್ರೆ ಅದ್ರಲ್ಲೂ ಒಂದ್ ಬಿಂದಿಗೆ ಅಷ್ಟೇ ನಾ ನೀರ ಇದ್ವು ಅಷ್ಟೇ ಈ ಚಿಕ್ಕ ಹುಡ್ಗ ಏನ್ ಮಾಡವ್ನ ಆಟಾಡ್ಕಂತ ಆಟಾಡ್ಕಂತ ಹೋಗವ್ನಲ್ಲಿ ಆಟಾಡ್ಕಂತ ಹೋಗ್ಬಿಟ್ಟು ಅಲ್ಲಿ ಏನಾಯ್ತೋ ಅಂತ ಹೇಳ್ಬಿಟ್ಟು ಬಗ್ಗಿ ನೋಡ್ಬೇಕ್ರ ಅದ್ರೊಳಗ್ ಬಿದ್ಬಿಟ್ಟವನಿ
ಅಯ್ಯೋ
ಹಾ ಅದ್ರೊಳಗೆ ಬಿದ್ಬಿಟ್ಟು ಮತ್ತೆ ಪಾಚಿ ಎಲ್ಲಾ ಕಟ್ತಲ್ಲ ಅವ್ನ್ ಎದ್ರೊಳಕ್ ನೋಡವನೇ ಮತ್ತೆ ಕಾಲ್ ಜಾರ್ ಬಿಟ್ಟು ಬಿದ್ಬಿಟ್ಟು ಮೂಗಿಗ ಹೊಡ್ಕಬಿಟ್ಟವನಿ ಇನ್ನೇನ್ ಜಾಸ್ತಿ ನೀರು ಇಲ್ಲ ಏನ ಇಲ್ಲ ಅವನ್ ಯಾವಾಗ ಬಿದ್ದವನೆೆ ಅನ್ನೋದು ಸಹ ಯಾರು ನೋಡ್ಕೊಂಡಿಲ್ಲ ಬಿದ್ಬಿಟ್ಟು ಅವನ್ ಸತ್ತೋಗ್ಬಿಟ್ಟ ಅವನ್ ಅದ್ರಲ್ಲೇನಯ್ಯ ಇವ್ರ ಅಮ್ಮ ಏನ್ ಅನ್ಕೊಂಡವರು ಮತ್ತೆ ನನ್ ತಂಗಿ ಮನೆ ಹತ್ರ ಹೋಗಿರ್ತಾನೆ ಬಿಡು ಅಲ್ಲಿ ಆಟಾಡ್ಕೊಂಡ್ ಇರ್ತಾನೆ ಅಂತ ಯಾವಾಗ್ಲೂ ನೋಡ್ಕೊಂಡವ್ರೆ
ಹ್ಮ್ ತಾಯಿ ಅಲ್ವಾ ಹಂಗೆ ಅನ್ಕೋತಾರೆ
ಹಾ ಮತ್ತೆ ಎಲ್ಲ ಹುಡ್ಕಾಡವ್ರೆ ಮತ್ತೆ ಏನಕ್ಕ ಕೈ ತೊಳಿಯಕೇಏನೋ ಹೋಗೋ್ರೆ ಅಲ್ಲಿ ತೊಟ್ಟಿಯಲ್ಲಿ ಕಾಣ್ಸವನನೆ ಆವಾಗ ಇತ್ಕೊಂಡು ಜೋರ ಕಿರ್ಚ್ತಿದ್ರು ಆಗ ನಾನು ನಮ್ಮ ಮನೆ ಪಕ್ಕದಲ್ಲಿ ನಮ್ ದೊಡಮ್ಮ ಹೋಗ್ಬಿಟ್ಟು ಎ ಅದೆಲ್ಲಾ ಏನ್ ಮಾಡ್ರರು ಅಷ್ಟತ್ತ ಈಗಾಗ್ಲೇ ಜೀವ ಹೋಗೋದೆೇ
ಅಯ್ಯೋ ಯಾವಾಗ ಹೋಗಿದ್ಯೋ ಏನೋ ಜೀವ
ಅವರು ನೋಡ್ಕೊಂಡಿಲ್ಲ
ಹ್ಮ್
ಆತರ ಒಂದೊಂದ್ಸಲಿ ಹ್ಯಾ ಮಾರ್ಬಿಟ್ರೆ ಜೀವಗಳೇ ಹೋಗ್ಬಿಡ್ತವೆ
ಅದು ನಿಜಾನೇ ತುಂಬಾ ಹುಷಾರಾಗಿರ್ಬೇಕ ದು ಚಿಕ್ಕ ಮಕ್ಳ ಇದ್ದಾಗ ಅಂದ್ರು ಆ ಮನೇಲೆಲ್ಲ ಮೈಯೆಲ್ಲಾ ಕಣ್ಣಲ್ಲೇ ಕಣ್ಣಾಗೆ ಇರ್ಬೇಕ ಚಿಕ್ಕ ಮಕ್ಳು ತುಂಬಾ ಅ ತುಂಬಾ ತಿರ್ಗಾಡ್ತಾವಲ್ವಾ
ಹೌನು ಮನೆ ಹತ್ರ ಬರ್ಬೇಕಾಗಿಲಕ್ಕ ಅಕ್ಕ ಅಂತ ಎಷ್ಟ್ ಚೆನ್ನಾಗ್ ಬರ್ತಿದ್ನ ಚೆನ್ನಾಗಿದ್ದ ನೋಡಕೆ
ಹ್ಮ್ ನಿಮ್ ನೆನ್ಪಾಗತ್ ನೆನ್ಪ ಆಗತ್ತ ಅಲ್ವಾ ಎಲ್ಲಾ
ಹಾ ಮನೆ ಹತ್ರ ಯಾವಾಗಾದ್ರೂ ನಮ ನನಗ್ ಬೇಜಾರಾದ್ರೆ ಅವರು ಬಂದು ಮಾತಾಡಿದಾಗ ಒಂಂತರ ಚಿಕ್ಕ ಮಕ್ಳ ಜೊತೆ ಇದ್ರೆ ಖುಷಿ ಆಗುತ್
ಹೌದೌದು ಚಿಕ್ಕ ಮಕ್ಳೇ ಒಂತರ
ಹಾ ತಾನ ಎಲ್ಲಾ ಆ ಚಿಕ್ಕ ಮಕ್ಳ ಜೊತೆ ಆಟಾಡ್ತಿದ್ದೆ ಆ ಊರಲ್ಲಿ ಇದ್ದಾಗ ಸಮಯ ಕಳಿಯೋದು ಹಿಂಗೆ ಎಂತ ಗೊತ್ತಿರ್ಲಿಲ್ಲ ಅದಕ್ಕೆ ಅವ್ರ ಜೊತೆನೇ ಇರ್ತಿದ್ದೆ
ನೀವು ತುಂಬಾ ಅವರ್ನ ಇದು ಮಾಡ್ಕೋತೀರಾ ಅನ್ಸುತ್ತೆ
ಹ್ಮ್ ಅಲ್ಲಿಂದ ಮನೆಯಿಂದ ಓಡ್ ಬರ್ತಿದ್ದ
ನಿಗೋಸ್ಕರ
ಹ್ಮ್ ಕರದ್ರೆ ಸಾಕು ಓಡ್ ಬರ್ತಿದ್ದ ಇಲ್ಲ ಏನಾದ್ರು ಅವ್ರ ಅಪ್ಪ ತಿನ್ನಾಕ್ ಅಂದ್ರೆ ತಗ ಬಂದ್ ಕೊಡ್ತ ಬಿದ್ದಾ
ಹ್ಮ್ ನಿಮ್ಗೆನೊ ತಂದ್ ಕೊಡ್ತಿದ್ರಾ
ನನಗೆ ಅಣ್ಣ ಆಗ್ತಾರೆ ಅವರು ಅದಕ್ಕೆ ಎಲ್ಲ ತಂದ್ ಕೊಡ್ತಾರೆ ನಾನು ತೊಗ್ರೆೆ ಸಾಕು ಎಲ್ಲಾ ತಂದ ಕೊಡ್ತಿದ್ರು ಅವ್ನು ಹೋಗಿ ಮೂರ್ನಾಕು ವರ್ಷ ಆಯ್ತು ಅಂತ ಅನ್ಸುತ್ತೆ ದೊಡ್ ಮಗ ಈಗ ಮೂರ್ನೇ ಕ್ಲಾಸ್ ಏನೋ ಓದ್ತಿದ್ದಾನೆ ಹಾ ವಣ್ಣ ಕುಡ್ದು ಕುಡ್ದು ಕುಡ್ದು ಕುಡ್ದು ಹೀಗೆ ಒಂದ್ ದಿನ ಕುಡ್ದು ಅವರುನುವ
ಹಿಂಗೆ ಹೋಗ್ತಾರೆ ಹ್ಮ್ ಅಲ್ಲ ಇವ್ರು ಕುಡಿಯೋದ್ರಿಂದ ಎಷ್ ಟು ಅಂತ ಸಂಸಾರ ಹಾಳಾಗುತ್
ಹಾ ಕುಡ್ದ್ಬಿಟ್ಟು ಹೆಂ ನೊಡಿಯದು ಆತರ ಎಲ್ಲಾ ಮಾಡ್ತಿದ್ರು ಒಂದಿನ ಅವ್ರ ಕುರಿ ಎಲ್ಲ ಅವ್ವೆ ಆ ಕುರಿಗೆ ಮೇವ್ ಕುಯಕ್ ಕೇನೋ ಹೋಗವ್ರೆ ಹೊಲ್ದತ್ರ ಹಾವಣ್ಣ ಹೋಗಿದ್ದಾರೆ ಅದು ಬೆಳಗ್ ಬೆಳಗ್ಗೆನೆ ಕುಡ್ದ್ಬಿಟ್ಟು ಮರ ಅತ್ತವ್ರೆ ಮರ ಹತ್ಬಿಟ್ಟು ಕುರಿಗೆ ಮೇವ್ ಕುಯ್ಯೋಣ ಅಂತ ಹೇಳ್ಬಿಟ್ಟು ಅತ್ತವ್ರೇ ಅವ್ರಗೇನ್ ಆಯ್ತೋ ದೊಡ್ಡದ್ ಮೇಲೆ
ಟ್ಟಿದ್ದಾರೆ
ಬಿಟ್ಟವ್ರೆ ಬಿಟ್ಬಿಟ್ಟು ಒಂದ್ ಎರಡು ದಿನ ಫುಲ್
ಹ್ಮ್
ಅಂದ್ರೆ ಇನ್ನೇನು ಸಾಯೋ ಪರಿಸ್ಥಿತಿಗ್ ಬಂದ್ಬಿಟ್ಟಿದ್ರು ಜಾಸ್ತಿ ಅವ್ರಿಗೆ ಕಿಡ್ನಿ ಎಲ್ಲಾ ಫೇಲ್ ಆಗಿದ್ದು ಕುಡ್ದು ಕುಡ್ದು ಇನ್ನೇನಾಗು ತ್ತೆ ಲಂಗ್ಸ ಎಲ್ಲ ಚೆನ್ನಾಗಿಲ್ಲ ಹಂಗೆ ಅಂತ ಹೇಳಿದ್ರು ಒಂದ್ ಎರಡ್ ದಿನಕ್ಕೆ ಅವರು ಸತ್ತೋಗ್ಬಿಟ್ರು
ಇವಾಗ ಸಂಸಾರ ಎಲ್ಲ ಯಾರ್ನೋಡ್ಕೋತಾಳೆ ಅವ್ರ ಎಣ್ಣೆ ಅವ್ರ ಹೆಂಡ್ತಿನೇ ನೋಡ್ಕೋತಾರ
ಹ ಆವಕ್ಕ ಆವಕ್ಕಂಗ ದೊಡ್ಡ ಮಗ ಅವ್ನೆ ನಾಕನೇ ಕ್ಲಾಸ್ ಅವನು ಹ
ಎಷ್ಟ್ ಕಷ್ಟ ನೋಡಿ ಅವ್ರಗೆ ಎಷ್ಟ್ ಕಷ್ಟ ಈ ಕಡೆ ಗಂಡನ ಖುಷಿನೂ ನೋಡ್ ಲಿಲ್ಲ ಆ ಕಡೆ ಮಗನ್ನು ಕಳ್ಕೊಂಡ್ರು ಈ ಕಡೆ ಗಂಡನ್ನು ಕಳ್ಕೊಂಡ್ರು
ಹಾ ಈಗ ಅತ್ತೆ ಮಾವ ಎಲ್ಲಾ ಚೆನ್ನಾಗ್ ನೋಡ್ಕೊತಿದ್ದಾರೆ ಇದೇ ರೀತಿ ಅವರು ಎಲ್ಲಾರೂ ಇದ್ದಾಗ ಅತ್ತೆ ಮಾವ ಎಲ್ಲಾರೂ ಚೆನ್ನಾಗಿದಿದ್ರೆ ಹಿಂಗ ಯಾಕ ಆಗ್ತಿತ್ತು ಎಲ್ರು ಚೆನ್ನಾಗೇ ನೋಡ್ಕೋತಿದ್ರಲ್ವಾ ಅವ್ರೇ ನೋಡ್ಕೊತಿದ್ರು ಪಾಪಾ ದೊಡಮ್ಮ ಚ ಚನ್ನಾಗ್ ನೋಡ್ಕೊತಿದ್ರು ಅವ್ರಿಗ್ ಮಕ್ಳು ಅಂದ್ರೆ ತುಂಬಾ ಇಷ್ಟ ಹಾ ಈಗ ಎಲ್ಲಾ ಹೋಗಿದೆಲ್ಲ ಏನು ಇಲ್ಲ ಅದಕ್ಕೆ ಅವ್ರು
ಗತಿ ಇಲ್ಲ
ಮತ್ತೆ
ಇಲ್ಲ ಅಂತಂದಾಗೆ ಅವ್ರ ಕಾಳಜಿ ಮಾಡೋದು ಎಲ್ಲರೂ ಇದ್ದಾಗ ಏನು ಮಾಡಕ್ ಆಗಲ್ಲಲ್ಲ
ಈಗ ಹೆಂಗ ಅಂದ್ರೆ ಚಿ ಕ್ಕ ಈಗ ಮೈದನ್ ಹೆಂಡ್ತೀನ್ ಕಂಡ್ರೆ ಆಗ್ತಿರ್ಲಿಲ್ಲ ಈಗ ಅವರಿಬ್ರು ಅ ಅಕ್ಕ ತಂಗಿರು ಪಾಪ ಆವಕ್ಕ ಚಿಕ್ಕಕ್ಕ ಚೆನ್ನಾಗ್ ನೋಡ್ಕತೈತಿಗ
ಹ್ಮ್
ಈಗ ಯಾರಾದ್ರೂ ಅಷ್ಟೇ ಅಲ್ಲ ಮನೇಲಿ ಯಾರು ಇಲ್ಲ ಅಂತ ಅಂದ್ರೆ
ಮನೇಲಿ ಯಾರು ಇಲ್ಲ ಅಂದ್ರೆ ಅವಾಗ ಬರ್ತಾರೆ ಎಲ್ಲ ಎಲ್ಲಾರೂ ಇದ್ದಾಗ ಖುಷಿಯಾಗಿ ಇರೋಣ ಅಂ ಂತಂದ್ರೆ ಯಾರು ಬರಲ್ಲ ಯಾವಾಗ ನಮ್ಗೆ ಏನಾದ್ರು ತೊಂದ್ರರೆ ಏನಾದ್ರು ಆಗಿರುತ್ತ ಅಲ್ವಾ ಅವಾಗ ಅಯ್ಯೋ ಇ ಹಂಗ ಆಯ್ತಾ ಹಿಂಗ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಹಿಂಗಾಗಿದೆ ಏನ್ ಮಾಡಕ್ ಆಗತ್ತೆ ಅಂತ ಬರ್ತಾರೆ ಎಲ್ಲ ಅವಾಗ್ ಅವಾಗ ಬರೋದಕ್ಕಿಂತ ಕಷ್ಟ ಇದ್ದಾಗೆ ಬರೋದಿಲ್ಲ ಯಾರು
ಅವರೇ ಯೋಚನೆ ಮಾಡಿ ನೋಡಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ
ಹೌದ ಹೌದು ಅದು ನಿಜಾನೇ
ಸರಿ ಮುಂದಿನ ಕರೆ ಮಾಡಿ ಇನ್ನೊಂದ ಏನಾದ್ರು ಮಾತಾಡೋಣ
ಹಾ ಸರಿ ಸರಿ